ಕೆತ ದ ಮಡಾಮ
ತಾ ಇದ್ದೆ ಹೇಳಿ
ಹ್ಮ್ ಸ ಮನೆಯಲ್ಲಿ ಸಾಂಪ್ರದಾಯಿಕವಾಗಿ ಇರುದು
ಹಾ ಹೇಳಿ
ಹ್ಮ್ ನಮ್ಮ ಮನೆಯಲ್ಲಿ ಸ ಒಂದು ನಮ್ಮ ಕುಟುಂಬ ಒಂದು ಸಾಂಪ್ರದಾಯಿಕ ಕುಟುಂಬವಾಗಿದೆ ನಮ್ಮ ಮನಿಯ ತುಂಬ ನಮ್ಮ ಮನೆ ತುಂಬಾ ದೊಡ್ಡದಾಗಿದೆ ಮತ್ತು ಸುಂದರವಾಗಿದೆ
ಹಾ
ನಮ್ಮ ಮನೆಯಲ್ಲಿ ತುಂಬಾ ಜನರು ವಾಸಿಸುತ್ತಾರೆ
ಹ್ಮ್
ನಮ್ಮದು ಅಜ್ಜ ಮತ್ತು ಮುತ್ತಾಜ್ಜ ಕಾಲಿಂದ ಸಾಂಪ್ರದಾಯಿಕವಾಗಿ ಬಂದ ಮಣಿತನವಾಗಿದೆ
ನಿಮ್ದು ಸಾಂಪ್ರದಾಯ ಮನೆ ಮತಾನವ
ಹಾ ಮೇಡಮ್ ಹಾ ಮೇಡಮ್
ಹಾ
ನ್ಯೂಸ್ ಸಿ ಲ್ಲಿ ಇರೋದಾ ಹಾ ನಮ್ಮದು ಹಳೆಯ ಮನೆತನ ಮತ್ತು ತುಂಬಾ ಹಳೆ ಕಾಲದ ಮನಿಗಳು ತುಂಬಾ ಸಾಂಪ್ರದಾಯಿಕವಾಗಿ ಆಚರಿಸುತ್ತವೆ ಎಲ್ಲವನ್ನು
ಹೌದಾ
ನಮ್ಮ ಗುರಿ ನಮ್ಮಲ್ಲಿ ಗುರಿ ಹಿರಿಯರು ತುಂಬಾ ಇದಾರೆ
ಹ್ಮ್
ಹೀಗಾಗಿ ನಾವು ಸಣ್ಣ ಮಕ್ಕಳೆಲ್ಲ ಅವರ ಅಡಿಯಲ್ಲೇ ಬದುಕೋಬೇಕು
ಹ್ಮ್
ಸಿಟಿಯಲಿಯ ಹಾಗೆ ನಿಲ್ಲುವ ಸಿಟಿಯಲ್ಲಿ ಹಾಗೇನು ಇರೋದಿಲ್ಲ ಮೇಡ್
ಇಲ್ಲಿ ಎಲ್ಲಿೇನು ಸಾಂಪ್ರದಾಯ ಅಂತಹಂಗ ಏನು ಅಂತ ಎಲ್ಲಿಲ್ಲಿ
ಹಾ
ಇಲ್ಲಿ ದೇವರಿಗೆ ಗುಡು ಗುಡಿಿಗೆ ಎಷ್ಟ ಹೋಜ ಬರ್ತಾರೆ
ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಪ್ರತಿಯೊಂದು ಬೆಳಿಗ್ಗೆ ಎದ್ದರೂ ಅಹ ಬೆಳಿಗ್ಗೆ ಬೇಗವಾಗಿ ಆಗಬೇಕು ಮತ್ತು ಎಲ್ಲರು ಒಮ್ಮಿ ಜನೂನು ಸ್ವೀಕರಿಸು ಇಂಥ ಪದ್ಧತಿಗಳು ಜಾಸ್ತಿ ನಮ್ಮಲ್ಲಿ ನಡೆದುಕೊಂಡು ಬಂದಿದೆ
ಹಳಿ ಮನೆಯ ಎಂದನಂತ ಹಿರಿಯಾರ್ ಇರ್ಬೇಕಲ್ಲ ಸರ್
ಆ ಹಿರಿಯರು ತುಂಬಾ ಒಂದು ಹದಿನೆಂಟು ಜನ ಆಯ್ತು ಇದ್ದಾರೆ ಹ್ಮ್ ನಮದು
ರಾಜಾ ತಾತಾ ಅದು ಇವ್ರು ಬೇಕಾರಲ್ಲ ಸರ್ ನಿಮ್ ಅಜ್ಜ ಆತ ಅಜ್ಜ ಆಯಿ ಅದು ಇರ್ಬೇಕಿಲ್ಲ ಸರ್
ಹಾ ಹಿರಿಯರು ಇದ್ದಾರೆ
ಹಾ ಸರ್
ಮತ್ತು ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಹಾಲ ಅಡುಿಕಿ ಮನೆ ಎಡು ಮಲಗುವ ಕೋನಗಳು ಹೊಂದ
ಹ್ಮ್
ನಮ್ಮ ಮನಿಯಣ ನೀಲಿ ಬಣ್ಣದಾಗಿದೆ
ಹ್ಮ
ನಮ್ಮ ಮನೆಯಲ್ಲಿ ಎಲ್ಲರೂ ಪರಸ್ಪರ ಪ್ರೀತಿ ಮತ್ತು ಸಹಕಾರದಿಂದ ಇರುತ್ತೇವೆ
ೀಳ್
ಇದರಿಂದ ಯಾವ ನಮ್ಮ ಮನೆಯಲ್ಲಿ ಹ್ಮ್ ಭೇದ ಭಾವ ಅಥವಾಜಾಗವು ಉಂಟಾಗುವುದಿಲ್ಲ
ಹ್ಮ್
ಮತ್ತು ನಮ್ಮ ಮನೆಯ ನನಗೆ ಶಾಂತಿ ಮತ್ತು ಸಂತೋಷ ನೀಡುತ್ತದೆ ನಾನು ನನ್ನ ತಂಗೆಯ ಜೊತೆ ಸೇರಿ ಆಟ ಆಡುತ್ತೇನೆ
ಹ್ಮ್
ಸಂಜೆ ಆದರೆ ನಮ್ಮಲ್ಲಿ ಪ್ರ್ರೆಶ್ಪ್ ಆಗಿ ಮೆ ಇದು ದೇವರಿಗೆ ಜಗಳ ನಮಸ್ಕಾರ ನಮಸ್ಕರಿಸಿ
ಹ್ಮ್
ಮತ್ತು ನಾವು ಗುರಿ ಹಿರಿಯರೊಂದಿಗೆ ಒ ಒಡನಾಟಕ ಒಳಗಾಗುತ್ತೇವೆ
ಹ್ಮ್
ಅವರ ಜೊತೆ ಚರ್ಚಿಸಲು ಕೆಲವೊಂದು ವಿಷಯಗಳನ್ನು ತೆಗೆದುಕೊಂಡು ಹೆಚ್ಚಿಸಲು ಇಷ್ಟಪಡುತ್ತೇವೆ
ಹಾ
ಅಂದರೆ ನಮ್ಮ ಆ ಅಥವಾ ಅ್ದ ಕಾಲೀನ ಸ್ಥಿತಿಗಳು ಮತ್ತು ಪದ್ಧತಿಗಳು ಆವಾಗಿನ ಯುವ ರೀತಿ ಹೀಗೆ ಕೆಲವೊಂದು ವಿಷಯಗಳ ಬಗ್ಗೆ ಗೆ ಚ ಚರ್ಚಿಸಲು ಇಷ್ಟಪಡುತ್ತೇವೆ
ಹ್ಮ್ ನಿಮ್ಮ ಇಷ್ಟವಾದ ಅ ಗುರುಗಳು ಯಾವ ಯಾವ ಯಾರಾರು
ನಮ್ಮ ಇಷ್ಟವಾದ ಗುರುಗಳೆಂದು ಅರೆ ನಮ್ಮ ಹಿರಿಯರೇ ನಮ್ಗೆ ಹಿರಿಯ ನಮ್ಮ ಹಿರಿಯರೇ ನಮಗೆ ಗುರುಗಳಂತೆ
ಹ
ಮತ್ತು ಆದ್ದರಿಂದ ನಮ್ಮ ಮನೆಯಲ್ಲಿಯ ನಾವು ಅಜ ಅಜ್ಜಿಯರನ್ನು ಮತ್ತು ಹುರಿಗಿನಿಯರನ್ನುೆ ತಾಯಿಯನ್ನು ಜಾಸ್ತಿ ಗೌರವದಿಂದ ಮತ್ತು ಪ್ರೀತಿಯಿಂದ ಕಾಣುತ್ತೇವೆ
ಹ್ಮ್ ನಿಮ್ಮಲ್ಲಿ ಸಂಪ್ರದಾಯ ಅಂತ ಹೇಳಿದಿರಲ್ವಾ ಯಾವ ಸಂಪ್ರದಾಯ ಇದೆ ನಿಮ್ಮಲ್ಲಿ
ನಮ್ಮಲ್ಲಿ ನಾವು ಜಾಸ್ತಿ ಅಂದ್ರೆ ನಮ್ಮಲ್ಲಿ ಕೆಲವೊಂದು ಗುಡಿ ಅಥವಾ ಗೋಪುರಗಳು ಇವೆ ಮಠ ಅದು
ಹಾ ಅದ ಯಾವ ಮಠ ನಿಮ್ಮಲ್ಲಿ ನಾವ ಮಟಾಗಿದೆ ಈ ಮುಘಲ್ ಕೊ ಮುಘುಲ್ ಕುಡಂಬದ್ದೆ ಅನ್ಮಟ ಇದೀಯಾ
ೇ ಸಾಂಪ್ರದಾಯದವರು
ಹೌದಾ ಆ ಸಾಂಪ್ರ ಅಲ್ಲಿ ಸಂಪ್ರದಾಯದಲ್ಲಿ ಸ ಅತಾ ಮಾಡ್ತಿರ್ಬೋದಲ್ಲಾ
ಹಾ ಮೇಡಮ್ ಮಾಡ್ತಾರೆ ನಾವು
ಕುತ್ತ
ಅದು ಐದು ದಿವಸ ನಡೆಯುತ್ತೆ ಮೇಡಮ್
ನೀವ ಹೋಗ್ತೀರಾ ಸಪ್ತಕ
ಇಲ್ಲ ಮೇ
ನೀವೇಕೆ ಹೋಗೋುದಿಲ್ಲ ಸತ್ತಕ್ಕೆ
ನೀವು ಸಾಂಪ್ರದಾಯ ಅಂತ ಹೇಳಿ ನೀಿ ಮಾಡ
ನಮ್ಮ ಗುರಿ ನಮ್ಮ ಗುರು ಹಿರಿಯರೇ ಅದೊಂದು ಬಯಸುತ್ತಾರೆ ಏಕೆಂದ್ರೆ ನಾವು ನಾವು ಶಾಲೆಗೆ ಕಾಲೇಜಿ ಆಾಯ್ತು ಮತ್ತು ಕೆಲಸವಾಯಿತು ಇರುತ್ತೇವೆ ನಮ್ಮ ಗುರಿ ಹಿರಿಯರು ಎ್ದಾಗ ಮತ್ತು ಸಮಯದ್ದಾಗ ಅಲ್ಲಿ ದರ್ಶನ ಪಡೆದುು ಮತ್ತು ಸಂಪ್ರದಾಯವನ್ನು ಆಚರಿಸುತ್ತಾನೆ ಮತ್ತು ನಮ್ಮ ಮನೆಯಲ್ಲಿ ಒಂದು ಸುಂದರವಾದ ದೇವಾಲಯ ಇದೆ ಅಂದರೆ ಸಂಪ್ರದಾಯವನ್ನು ಆಚರಿಸುವುದು ಆಚರಿಸುತ್ತೇವೆ ಅಂದ ಅಂದ ಕೂಡಲೇ ಒಂದು ಸಂಂಪ್ರದಾಯ ಹಾ ದೇವಾಲಯ ಮತ್ತು ಮತ್ತು ಅಹ್ ಜಗಲಿ ಅಂತ ಕರೆಯುತ್ತೇವೆ
ಹಾ ಮತ್ತೆ ನಿ ನಿಮ್ಮ್ ರ್ ಯಾವ್ದ
ನಮ್ಮೂರು ಬೆಳಗಾವಿ ಜಿಲ್ಲೆಯಲ್ಲಿ ಬರುತ್ತದೆ
ಹ್ಮ ಇ
ಹ ಕೆತ ತಮನ
ಹಾಕವತಾಯ ರ
ಮತ್ತು ನಾವು ನಾಲ್ಕು ಕೋಣೆಗಳಿಗೆ ಹೊಂದಿವೆ ಮ ಇ ನಾಲ್ಕು ಕೊನೆೆಗಳಲ್ಲಿ ಪ್ರತಿಯೊಂದು ಕೊನೆಯಲ್ಲಿ ಅಹ್ ದೇವರಗಳ ಒಂದು ಫೋಟೋ ಅಥವಾ ಆಹ್ ಮೂರ್ತಿಗಳು ಇವೆ
ಹ್ಮ್
ತುಂಬಾ ಸುಂದವಾಗಿ ಆಚರಿಸುತ್ತೇವೆ
ಹ್ಮ್
ಮತ್ತು ನಮ್ಮ ಕಡೆಗೆ ಜಾಸ್ತಿ ಇಂಚಗಿರಿ ಸಾಪ್ರದಾಯ ಆಚರಿಸುತ್ತಾರೆ
ಹ್ಮ್ ನಮ್ಮಲ್ಲಿ ನಮ್ಮಲ್ಲಿ ಮೂಬಳ ಮುದ್ದನ್ಮಟ ಇದೆ ನಾವು ಮಠಕ್ಕೆ ಹೋಗುವ ನ್ ಮೂ ಕೂಡ ಮುುತ್ತನ್ ಮಠ ಇದೆ ಹ ಮಟಕ್ ಹಕೀವಿ
ಹಾ
ಮತ್ತೆ ನಾವವು ಅಲ್ಲಿ ಹೋಗಿ ನಮ್ಮಲ್ಲಿ ಅಮಾಷಿಗೆ ಮ ವಾರದುು ಸಷ್ಟು ಹೋಗಿ ನಮಸ್ ಮಾಡಿ ಬರ್ತೇವಿ ಮತ್ತೆ ನಮ್ಮಲ್ಲಿ ಅಮಾಷ ಿಗೆ ಒಮ್ಮಿಗೆ ಹೋಳಿ ಮಾಡ್ತೆ
ಹ್ಮ್ ನೀವು ಭೋಜನವನ್ನು ಏನತಾರೆೇ್
ಹ ಜನ ಹೋಗ ಶಕ ಛಪ್ಪಾತೆ ಇಜ್ನ ನಲ್ಲ ಮಾಡ ತಿಂತೀ್ರಿನ
ಚಪಾತಿ ಎಷ್ಟ್ದೀರ
ಚಪಾತಿ ನಾವ್ ಯಾರ್ ತಿಂತೀವಿ ಒಂದ್ ತಿಂತೀವಿ ಚೆಪಾತ ತಿ ಜೋಳದ ರೊಟ್ಟಿ ತಿದ್ದಿ
ನಿಮಗೆ ಯಾವ ಆಹಾರವು ಇಷ್ಟ
ನನೆಗೆ ಆಹಾರ ರೊ ಜಾಳದ್ ರೊಟ್ಟೆ ಪಲ್ ಪಲ್ಲೆ
ಹ್ಮ್
ನಮಗೆ ಇವು ಬಹಳ ಇಷ್ಟ
ಲ್ಲಿ ಎಲ್ಲ ದೊರಕುತ್ತಾವ
ಹಾ ಸಿಟಿಯಲ್ಲಿ ನಾವು ಜೋಳ ಎಲ್ಲ ಮಾಡಿ ತಿಂತೀವಿ ನಾ್ ಪಲ್ಯನ ಬರೋ ಥ ದೇಶಕ್ಕೆ ಎಲ್ಲಿ
ಹಾಗಾದ್ರೆ ಏನು ಅಡ್ಡಿ ಇಲ್ಲ ಲಿ ಎಲ್ಲವೂ ದೊರೆಯುತ್ತದೆ ಹಾಗಾದ್ರೆ
ಏನು ತೊಂದರೆ ಲ್ಲ ಚಟಿಯಲ್ಲಿ ಏನ್ ಎಲ್ಲಾ ಮಾಡ ತಿನ್ಬಹದು
ಹಾಗಾದ್ರೆ ಸ್ಥಿತಿಯಲ್ಲಿ ಇರುತಾರೆ ಅಲ್ವಾ ನಿಮ್ಮ ಸಂಬಂಧಿಕರು ಹಳ್ಳಿಯ ಕಡೆ ಸಾಂಪ್ರದಾಯ ಯಾರಾರು ಇರ್ಬಹುದು ಅಲ್ವಾ
ಸಾಂಪ ಎಲ್ಲರೂ ಹಳ್ಳಿಯಿಂದ ಬಂದವರೇ ಸಿತಿಯಲ್ಲಿ ಎಲ್ಲಾರೂ ಸಿಟಿ ಸಿಟಿ ಬಂದವರು ಎಲ್ಲಾ ಹಿದ್ದಾರೆ ಹೀಗೆ ಸಿಟಿವರಾಗಿದ್ದಾರೆ
ಹ್ಮ್
ಎಲ್ಲ ಹದವರ ಎಲ್ಲಾ ಇಲ್ಲಿ ಗಂದಾಣಿಕ ಒಂದು ಭಳ ರ
ಹ್ಮ
ಹ್ಮ್ ಎಲ್ಲಾರು ಹಳ್ಳಿ ಮಂದಿಗತ್ತ ಎಲ್ಲಾರು ಹಚ್ಕೊಂತಾರೆ ಎಲ್ಲರೂ ಚಲೋ ಮಾತಾಡ್ತಾರೆ
ಹ್ಮ್
ಎಲ್ಲಾ ಹೇಗೆ ಮಾತಾಡ್ತಿೀವಿ ಎಲ್ಲರೂ ಹಾಗೆ ಚೆನ್ನಂಗಗೆ ಹಚ್ಕೊಂಡ ಮಾತಾಡ್ತಾರೆ
ನಿಮ್ಗೆ ಎಷ್ಟು ಪ್ಲೋರ್ ಇರ್ಬೋದು ನಿಮ್ದ
ಏನು ಸರ್
ಎಷ್ಟನೇ ಫ್ಲೋರು ನಿಮ್ಮ ಮಣಿ
ನಮ್ಮದು ವನ್ಯಪುಲ
ಹಾಗಾದ್ರೆ ನಾವು ಬರ್ಬೇಕಾದ್ರೆ ನಾವು ತುಂಬಾ ಜಾಸ್ತಿ ಸಮಯ ಏನ್ ಹಿಡಿಯಲ್ಲ
ಟ ತನ್ನ ಸ
ಮತ್ತು
ನಿಮ್ ಎಷ್ಟನೇ ಪ್ಲೋರ್ ನಿಮ್ದ ಎಷ್ಟ ನೆಪ್ಲೋ
ನಾವು ಹಳಿ ಮನೆಯಲ್ಲಿ ಫ್ಲೋರ್ಗಳೆಲ್ಲ ಏನಿಲ್ಲ ನಮ್ಮ ಮುಂದೆ ಮಡಿಯ ಬಣಿಗಳಾಗಿರುತ್ತದೆ
ಹ್ಮ್
ಈಗ ಒಂದು ಹೊಸ ಮನೆಯನ್ನು ನಿರ್ಮಿಸುತ್ತಿದ್ದೇವೆ ಒಂದು ಐದು ಅಂತಸ್್ದೇನೆ ಮನೆ ಹೊಂದಿರುತ್ತದೆ ಅದು
ಹ್ಮ
ಮತ್ತು ನಮ್ಮ್ ವೈಭಕ್ತ ಕುಟುಂಬ ಅಲ್ಲ ಹಾ ಮ ಜಾಸ್ತಿ ಜನರು ಹೊಂದಿರುತ್ತೆ ಇ ಈ ನವು ಒಂದು ಹೊಸಾಮಣಿಯನ್ನು ನಿರ್ಮಿಸಲು ಪ್ರಯತ್ನಿಸುತ್ತಿದ್ದೇವೆ
ಹಾ
ಹ್ಮ ನಿಮ್ಮ ನೀವು ಏನಾದ್ರೂ ಜಾಬ್ ಅಥವಾ ನೌಕರಿ ಏನಾದರು
ನಾವ್ ಜಾಬ್ ಜಾಬ್ ಅದು ಏನ್ ಬರುದಿಲ್ಲ ನಮ್ಮವರು ಜಾಬಿಗೆ ಹೋಗ್ತಾರೆ
ಹ್ಮ ಸಂಭಾಳ ಸಾಖಾ ಉ
ಹಾ ಚಲ್ತು
ನಮಗೆ ಸಾಂಬಾರ ಬನ್ ಜಾಸ್ತಿ ತಲಕರ್ಸ್ಕೊಳ್ಳಲ್ಲ ಮತ್ತು ನಮ್ಮಲ್ಲಿ ಹೊಲ ಇಲ್ಲಿ ಚೆನ್ನಾಗಿ ಬೆಳೆ ಬರುತ್ತವೆ ಮತ್ತು ಚೆನ್ನಾಗಿ ಫಲವತ್ತತೆ ಹೊಂದಿರುತ್ತವೆ ಹೀಗಾಗಿ ಲಾಭಕರವಿದೆ
ಹಾ
ಹೀಗಾಗಿ ನಾವು ಹೆಚ್ಚಿನ ಲಾಭವನ್ನು ಸ್ಳದಲ್ಲಿ ಪಡೆಯುತ್ತೇವೆ
ಹ್ಮ್
ತ್ಯಾಂಕ್ ಯು
ಹಾ ಕ್ಸ್